ಹ
ಹಲೋ ಹಾ ಏನ್ ಮಾಡತ್ತೀರಿ ಮೇಡಮ್
ಏನಿಲ್ಲ ನೋಡ್ರಿ ಸುಮ್ ಕುಂತಿದ್ವಿ ಇಂಗೆ ನೀವೇನ್ ಮಾಡ್ಲತ್ರಿ.
ಹ್ಮ. ಹ್ಮ್.
ಹಲೋ ರೀ.
ಹಾ ಹೇಳ್
ಹ್ಮ್ ಹದೆ ನೋಡ್ರಿ ಟಿ ನಿಮ್ದ್ ಆಗ್ಯಾದ್ರಿ.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
ಹ ಹೌದ್ರಿ.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
ಹಾ. ಹಾ ಏನ್ ಮಾಡ್ಲತ್ತೆರಿ ಬ್ಯುಸಿ ಅದಿರ್ ಏನ್ರಿ.
ಏನ್ ಇಲ್ ಏನ್ ಕೆಲ್ಸ ಮಾಡತೀ ಸೌಂಡ್ ಬರತದ್ರಿ. ಏನ್ ತೊಗೊಂಡ್ಲಿ ಮನೆ
ಹೌದ್ರಿ.
ಹ್ಮ್
ಹಾ ರೀ.
ಕೇಳಾಕತೀನಿಳ್ರಿ.
ಹಾ ಕೆಲ್ಸತೆದ್ರಿ ನಿಮಗ್ರಿ.
ಹಾ ರೀ.
ಕೆಲ್ಸದಳ್ರಿ ನಿಮ್ಗ.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
ನಿಂಬಲ್ಲಿ ಮಳೆ ಇಲ್ದೆ ಎನಗೆದೇನ್ರಿ.
ನಾ
ಹೌದ್ರಿ.
ಇದ್ ಮಳೆ ಬಂದ್ ಬಂದು ಆಗಿರ್ಬದು. ಹ್ಮ್.
ತಂಣ್ಣುಗನುಸ್ತದ್ ನೋಡ್ರಿ.
ಹ. ಕೆಳಗಿದೆ ಎಷ್ಟೊನ ಹ್ಮ್
ಹಮ್.
. ಮತ್ ಇನ್ಯಾರು ರೆಸ್ಟೋರೆಂಟು ಕೊರ್ಡಿನೆಟ್ರೂ.
ಯಾರು ಹಚ್ಚಿಲ್ರಿ ಅಗೇನೋ ಲಕ್ಷ್ಮೀ ಫೋನ್ ಮಾಡಿದ್ರಂತ ಅವರ್ಗಿ ಯಾರಿಗಂದ್ರ ಹುಲ್ಗಮ್ ಅವ್ರಿಗ್ ಫೋನ್ ಮಾಡಿದ್ರಂತ್ರಿ.
ಹಾ.
ಹಿಂಗ್ ಬಂದು ರಜಿಸ್ಟರ್ ಏನ ಅಾವಲ್ಲ ಬಂದ್ ತಗೊಂಡ್ ಹೋಗ್ರಿ ಅಂತ ತಕ್ಷಣೆ ಫೋನ್ ಮಾಡ್ತ ಇವತ್ತು ಅವ್ರು ಅಲ್ಲಿಗೆ ಹೊ ಹೋಗಿರ ರಜಿಸ್ಟರ್ ತಗೊಂಬಂದರೆ. ಅದಕ್ಕ ನಮಗೆ ಏನ್ರ ಬಾ ಅಂದ್ರ ನಮುಗ್ ಬರದ ಆಗಲ್ರಿ ನೀವೇ ನಮಗ್ ಹಸ್ಟಲ್ ತಂದ್ ಕೊಡ್ರಿ ನ ಸಮೀಪ ಪೆಂಡಿ ಹೋಲಕ್ ಒಬರ್ ಹಾಗಾದ್ರ ಒಂದ್ ಎರಡ್ ಮೂರ್ ತಾಸರ ಬೇಕು.
ಎರಡು ಮೂರಸ್ ಎಲ್ರಿ ಎರಡು ಮೂರ್ ತಸ್ನೆಗ್ ನೀವು ಯತ್ಗಿರ್ ಮುತ್ತಿರ್ ವಳ್ ಯಾವಾಗ್ ಬಾ
ಇಲ್ಲಿ ಸುರ್ಪುರಿ.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
ನಾ ಆಗಲ್ರಿ ಅಕ್ಟುಲಿ ಅವ್ರ್ ತಂದ್ ಕೊಡ್ಬೇಕ್ರಿ ನಾವ್ ಹೋಗಿ ತಗೋಳೋದ್ ಏನ್ ಇರಲ್ಲ. ಅವ್ರ ಕೆಲ್ಸ ಅವ್ರ್ ಏನಾದ ಮಾಡ್ಬೇಕ್ರಿ ನಮ್ದ್ ಏನಾದ ನಾವ್ ಮಾಡ್ತೀವಿ ಹೈ ಅದನುೂ ಮಾಡು ಹೊಸ್
ಹ್ಮ್ ಆಯ್ತ್ ಸುಮಗ್ ನೀನು ಒಂದ್ ತಾರೀಕಿಗ್ ನಾವ್ ಬರ್ತೀವಿ ಸಂಜಿಕ್ ಮುಗಿಸಿ ಎರ್ ತರಕ್ಕೆ ಬರ್ತಿವಿ.
ಹಾ ರೀ ಟ್ಯೂಷನ್ ಮಾಡೋದ ಆಗಲ್ಲವತ್ತ ಹ್ಮ್.
ಎಲ್ಲಾ ಮಾಡೋರಿಗಿ ಬಾಳ್ ಕೆಲ್ಸನೂ ಹೇಳ್ತಾರ ತಗೋರಿ ಮಾಡೋರ್ಕೈಲಿ ಚೆನ್ನಾಗ್ ದುಡ್ಸ್ಕೋತಾರ ಇವ್ರು. ತಾವು ಮಾಡೋದ ಏನು ಇಲ್ಲಾರಿ ಇವ್ರು ಕೋಆರ್ಡಿನೇಟರ್ ಇವ್ರು ಸ್
ಉಹು ಮತ್ತ ಯಾರ ಇವರು ಯಾರು ರ್ ಲಕ್ಷ್ಮಿ ಅಂದ್ರಿ ಅಲಾ ಯಾರ್ರಿ. ಲಕ್ಷ್ಮಿ ಅಂದ್ರಲ್ಲ ಹ್ಮ ಏನ್ ಕೆಲ್ಸ ಮಾಡ್ಯಾರ ಹೇಳ್ರಿ. ಅಲ್ಲಿ ಮೀಟಿಂಗ್ ಎಲ್ಲಕಿನ ಹೋಗಿ ಮುಂಚೆ ಮಲ್ಕೋದು ಎಲ್ಲಕ್ಕಿನ ಮುಂಚೆ ಹೋಗೋಗಿ ಊಟ ಮಾಡೋದು
ಹೌದ್ರಿ. ಜರಾನೂ ರೆಸ್ಪಾನ್ಸಿಬಲ್ ಇಲ್ಲ ರೀ ಇವ್ರಿಗೆ ಅದ ಒಬ್ ಹಂಗ ಅನಸ್ತಿದ್ರ ಏನ್ ನೋಡ್ರಿ ಇವ್ರು. ಹೌದಪ್ಪಾ ನಾ ಎದಕ್ ಬಂದೀನಿ ಒಂದ್ ಜವಾಬ್ದಾರಿ ಆದ ನಂಗ್ ರೇಸ್ ಪಾನ್ಸಿಬಲ್ ಆದ ಹಿಂಗ ಇರ್ಬೇಕು ಹಂಗ ಇರ್ಬೇಕು ಎಲ್ಲರ್ಕಿನ ಮುಂಚೆ ಅಂದ್ರ ಕೊ ಅ ತಾವೇ ಅಗವ್ ಅಗವ್ ಮಾಡ್ತಾರೆ ಮತ್ತೇನ.
ಹೌದೌದ ಹೌದ ಇದೇನಂದ್ರೆ ಭಾಳ
ಹಾ ರೀ.
ಆ ಮಹೇಶ್ ಸರ್ ತಕ್ಕಂಗ ಅವ್ರದು ಕೋಆರ್ಡಿನೇಟರ್ ಟೀಮ್ ಇಲ್ಲ ರೀ.
ಅಶ್ವಿನಿ ಮೇಡಂ ಇದ್ರು ಜಬರ್ದಸ್ತ ಬಂದೋಬಸ್ತ
ಸ್ವಲ್ ಪರವಾಗಿಲ್ರಿ ಹ ಅಶ್ವಿನಿ ಮೇಡಮ್ ಆಯ್ತು ರಾಜು ಸರು ಅಶೋಕ್ ಸರು.
ಅವ್ರೆಲ್ಲಾ ಅವ್ರೆಲ್ಲಾ ಅದ ಇದ್ರ ಏನಂತ್ರಿ ಸ್ಕೂಲ್ ದಾವ್ರ ಅಂತ್ರಿ ಅವ್ರದು ಸ್ಕೂಲ್ದವ್ರ ಅಂತ್.
ಹೌದ್ರಿ ಎ ಎಲ್ಲ ಈಗ ಹೊಸ ಹಾ ಹೊಸತಾಯ ಬಂದರ್ರಿಗೆಲ್ಲ ಈಗ ಹಾಸ್ಟೆಲ್ ತಗೊಂಡಾರ ಏನ್ರಿ ಇವ್ರು. ಹ್ಮ್ ಅವ್ರ ನೋಡಿರ್ಲಿಲ್ಲಾ ಲೈಬ್ರರಿ ಸೆಷನ್ ನಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಟ್ರಲ್ಲ ಅವ್ರ ಹೆಸರಿ ಏನ್ರಿ.
ಅದೇ ಹ್ಮ ಹೇಳಲ್ದೇನ್ರಿ.
ಶೈಲಜ ರೀ ಶೈಲಜ್ ಅಂದ್ರೆ ಸ್ಪೆಕ್ಟ್ ಹಾಕೊಂಡು ಕೋ ಇದು
ಹಾ ಹಾ ಹಾ ಹಾ ಹ ಹೌದ ಹೌದ. ಆಕೀನೆ ಲಕ್ಷ್ಮಿ ಏನ್ ಮಾಡ್ಯಾಲ್ರಿ ಇನ್ನೊಬ್ರು ಹೊಸದಾಗಿ ಬಂದಿದರು
ಈ ಸರಿ ಯೋಗಾಕ ಬಂದವ್ರು ಅವರು ಹೊಸದಾಗಿ ಅದಾರಿ ಮೇಡಮ್ ಅವರು. ಹ್ಮ್ ಸುವರ್ಣ ಅವ್ರ ಏನೋ ಬೆಂಗಳೂರ್ನಾಗ್ ಮಾಡ್ದವ್ರ ಅಂತ್ರಿ ಕೆಲ್ಸ.
ಕಾಮ ಏ ಅದೊಂದ್ ಹೋಲ್ ಬಿಡ್ರಿ ಇನ್ನೊಂದರಿ ಈಗ ಅವದ ಇದ್ದು ಬಿಟ್ಟ ಬಿಟ್ರ ನೋಡ್ರಿ ಅಪ್ಲಿಕೇಶನ್ ಅಪ್ಲಿಕೇಶನ್ ಅಂತಿನಲ್ ಜಾಬ್ ಅಂದ್ರ ಕಂಪ್ಯೂಟರ್ ಟೀಚರ್ ಬಿಟ್ರ ಅಲ್ರಿ ಯಾಡ್ ಎರಡ್ ಸಾವಿರ
ಐನೂರ ರಿ.
ಹ್ಮ್ ಎರಡು ವರಿ ಸಾವ್ರ ನಂದ ಕಂಪ್ಯೂಟರ್ ಸೈನ್ಸ್ ಆದ್ರಿ.
ಏ ಹಾಕ್ಬೋದ ನೋಡ್ರಿ ಟಿಇಟಿ ಮಾಡ್ಕೋಬೇಕ ಅಂತ ಅದಕ್ಕೂ ನೀವು.
ಅಲ್ರೀ ಇವಾಗೇನಿಲ್ಲ ಇನ್ನ ನಾವು ಜಾಯನ್ ಆದ ಮ್ಯಾಲ ಇನ್ನ್ ಐದ ವರ್ಷನಾಗ್ ಟಿಇಟಿ ಬಿ ಎಡ್ ಕಂಪ್ಲೀಟ್ ಆಗ್ಬೇಕ್ ಅತ್ತ ಇವಾಗೆನ್ ಸದ್ಯಕ್ಕ ಏನಿಲ್ಲ ಅಂತ್ರಿ ಅದು ನಾವು ಕಂಪ್ಯೂಟರ್ ಸೈನ್ಸ್ನಾಗ್ ಇಷ್ಟೇ ಮಾಡಬೋದ ಅಂತ ಡಿಗ್ರಿ ಮ್ಯಾಗೆ ಅಪ್ಲಿಕೇಶನ್ ಹಾಕ್ಬೋದ ಅಂತ್ರಿ ಅದು.
ಏ ಹಂಗಿತ್ತ ಅಂದ್ರ ಹಾಕ್ರಿ ಮತ್ತ.
ಅದಕ್ಕೆ ಕೇಳ್ದೇರಿ ನಾನು ಇನ್ಫರ್ಮೇಷನ್. ನೀವು ಯಾವಾಗನಾ ಯೂಟ್ಯೂಬದಾಗ ಆಕಡಿ ಇಕಡಿ ನೋಡಕತ್ರಿ ಅಂದ್ರ ಯಾವನಾ ಗ್ರೂಪ್ ಇರ್ತಾವ್ ಅಲ್ ಅದ್ರಾಗ ಸಿಲೆಬಸ್ ಏನ್ ಸ್ವಲ್ಪ್ ಕೇಳ್ಕೋಬೇಕ್ ನೋಡ್ಕೋಬೇಕ ನೋಡ್ರಿ ಸಿಲೆಬಸ್ ಏನ್ ಅನ್ನೋದು. ಓದಕ್ ನಡಿತದ. ಭೀತಿ ಅದು ಏನಿಲ್ರೀ ಈ ಕನ್ನಡ
ಹಾ ರೀ
ಸ ಟಿ ಇ ಟಿ ಸಂಬಂಧಪಟ್ಟಂಗ ಏನ್ ಇರಲ್ರಿ ಈ ನಾರ್ಮಲ್ ಕನ್ನಡ ಈ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಬಗ್ಗೆ ಆಗ್ಲಿ ಬೇಸಿಕ್ ಗ್ರಾಮರ್ ಇಂಗ್ಲೀಷ ಮತ್ ಕ್ ಸೈನ್ಸ್ ಬೇಸಿಕ್ ಮ್ಯಾಥ್ಸ್ ಮ್ಯಾಗ ಇರ್ತದ ರೀ
ಹಾ ರೀ.
ಅದ್ರ ಮ್ಯಾಗ ಇರ್ತಂತ ಹೇಳ್ಯಾರೀ ಬಟ್ ಇನ್ನ ಸ್ವಲ್ ಕ್ಲಾರಿಟಿ ಕೇಳ್ಕೋಬೇಕ್ ನೋಡ್ರಿ ಅಲ್ಲೆ ನೋಡೀದ್ರ ಗ್ರೂಪ್ನ್ಯಾಗ ನೋಡ್ರಿ ಅಂದ್ರ
ಹಾ ನೋಡಿ ಹೇಳಿ ಕಳ್ಸ್ತನಿ ತುಗೋರಿ ಅವ್ ಇವ್ರು ಬುಕ್ಸ್ ಕೊಟ್ಟಾರಲ್ರೀ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ ಕಲಿತಿರೋ ಬುಕ್ಕ ಏಂಡ
ಒಂದ ಒಂದ್ ಪೋಣಿ ಒಬ್ರು ಒಂದು ಹಾಸ್ಟೆಲ್ ಮೇಡಮ್ ಗ ಕೊಟ್ಟೇನ್ರೀ ನೋಡ್ ಓದ್ರೆ ಅಂತೇಳಿ ಅವರಿಗೂ ಕೊಟ್ಟ್ನಿ ಅವ್ನ ಕನ್ನಡ ಇಟ್ಕೊಂಡೀನಿ. ಕನ್ನಡ ಇಟ್ಗೊಂಡಿನ್ರೀ ಅವ್ ನಮಗೆ ಅಲ್ರೀ ಅವು.
ಹಾ ನಮಗೇ ರೀ ಅವ್ ಬುಕ್ಕ. ಓದಲಿಕ್ಕಂತ ಕೊಟ್ಟಾರಿ ನಾವ್ ಓದಿ ಮಕ್ಳೀಗ ಹೇಳ್ಬೇಕಂತರಿ. ಅವೇನು ಈಗ ಮಕ್ಳು ಹೈಸ್ಕೂಲ್ ಮಕ್ಳು ಕಾಂಪಿಟೇಟಿವ್ ಎಕ್ಸಾಮ್ ತಾರೇನ್ರೀ ಹಾ ರೀ ನಾ ನಿಮ್ ಲಕ್ಷ್ಮಿರ್ಗ ಕೇಳ್ದ್ಯಾ ನಿಮ್ ನಿ ನೀವೇ ಇಟ್ಗೋರಿ ಓದ್ಲಿಕ ಅಂತ ಅಂದಾರಿ ನಮಗ. ಅದಕ್ಕೆ ನಾನ್ ತಗೊಂಡ್ ಬಂದೀನ್ರೀ ನಮ್ಮನಿಗ್ ನಾನ್ ಯಾವಾಗರ ಫ್ರೀ ಇದ್ನನ್ ಕುಂತ್ ಓದಿದ್ರಾಯ್ತ ಅಂತೇಳಿ ತಗೊ ಬಂದಿನಾ ಮನಿಗೆ
ನಾನು ಸೋಶಲ್ ಅಲ್ಲೇ ಐತಿ ಟ್ರಂಕ್ ಏನಂತಾರ ಅದು
ಹಾ ರೀ.
ಡಬ್ಬಿನಾಗೆ ಐತ್ರಿ ಸೋಷಲ್ ಅದ ಇನ್ನೊಂದು ಸೈನ್ಸ್ ಸೈನ್ಸ್ಗೆ ಸಂಬಂಧಪಟ್ಟ್ ಹಂಗ ಅವ್ರ ಮೇಡಮ್ಮರ ತಗೊಂಡಾರೀ ಅಲ್ಲೇ ಅಡ ಮೇಡಮ್ ಇದ್ರ ಬುಕ್ ಚುಲೋದ್ ನೋಡ್ರಿ ಅಂತಂದ್ರು ಇಟ್ಟಗೋರಿ ಓದ್ರೀ ಕೊಡಕತ್ತಿರಿ ಅಂತ್ಹೇಳಿ ಕೊಟ್ಟೀನ್ರಿ
ಹಾ ಅಪಾ ಕ ನ್ನಡ ಒಂದ್ ಕೊಟ್ಟಾ ರೀ ಸ್ಪರ್ಧಾ ವಿಜೇತ ಕನ್ನಡ, ಅನ್ವಯಿಕ ವಿಜ್ಞಾನ, ಸಾಮಾನ್ಯ ಅಧ್ಯಯನ ಮೂರ್ ಸಬ್ಜೆಕ್ಟ್
ಸಾಮಾನ್ಯ ಅಧ್ಯಯನ ಹೌದು ಸಾಮಾನ್ಯ ಅಧ್ಯಯನ ಅಲ್ಲೇ ಇಟ್ಟೀನ್ರೀ ನಾನು
ಹಾ ರೀ
ತೊಂಡೇನೀ ಬಟ್ ಇನ್ನೊಂದು ಅದ ಏನ್ ವಿಜ್ಞಾನ ರೀ
ಹಾ ರೀ
ಮಾನ್ಯ ವಿಜ್ಞಾನ ಅವರು ಇನ್ನೊಬ್ರ ಅವರು ಸೈನ್ಸ್ ಮೇಡಮ್ ಅವ್ರದಾರೀ ಅವ್ರ ಕೈಯಾಗ ಕೊಟ್ಟೀನಿ ಕೊಡ ಅಂತಂದ್ರ ಅಲ್ಲೇ ಕೊಟ್ಟೀನಿ ಅವ್ರ ಕೈಯಾಗ
ಹ್ಮ್ ಹ್ಮ್ ನೀವು ಇಸ್ಕೋರಿ ಓದ್ಲಿಕ್ ನಿಮ್ಗೂ ಬೇಕಾತವಾ ಅವ್ರ ಹೆಂಗೋ ಈಗ ಓದಿ ಜಾಬ್ ಮಾಡ್ಕೊಂಡಾರ್ರಿ
ಇಲ್ರಿ ಅವ್ರು ನಮಂಗ್ಯಾರೀ ಈ ಅಂದ್ರೆ ಟೆಂಪ್ರವರಿ ವಾರ್ಡನ್
ಟೆಂಪ್ರವರಿ ವಾರ್ಡನನ್ರೀ ಅವರು ಓದಿದ್ತರ ನಂಗ ಐತಿ ಎಕ್ಸಾಮ್ ಪರ್ಪಸ್ ರೀ
ಹಾ ಎಕ್ಸಾಂ ಪರ್ಪಸ್ ಓದಾಕತ್ತಾರ್ರಿ ಅವರು ಬಿ
ಹ್ಮ್ ಹ್ಮ್ ನೀವ್ ಪೊಲೀಸ್ ಹಾಕಿರೇನ್ರೀ ಪೊಲೀಸ್ ಅಪ್ಲಿಕೇಶನ್ ಬಿಟ್ಟಾರಲ್ಲ
ಹಾಕ್ಬೇಕಂದ್ರ ನಮ್ಮ್ ಮನ್ಯಾಗ ಒಂದರ ಓದ್ ಮಲ್ತೇವೆ ನಾ ಅದೇ ಸೋಶಲ್ ಓದ್ಬೇಕಂತ ಅನ್ಕೊಂಡಿದ್ದೇರಿ ನೋಡಮ್ ಸ್ವಪ್ದಿನ ಹೆಂಗ ತಗಲಕ್ಕ ನೋಡಂ ಅಂತೇಳಿ ಯಾ ಅತ್ತಿ ಬಿಡು ಮದ್ಲ ಓದೂದರ ನೆಟ್ಟಗ ಓದು ಈ ಈ ಸೋಶಿಯಲ್ ಓದ್ಬೇಕ ಅದೇ ಅದು ಓದಾಕ ಇದು ನೆನ್ಪ ಹೋಗ್ತದ್ರೀ ಮತ್ತ್ ನಮ್ ಟಿ ಇ ಟಿ ಹಂಗಾಗಿ ಎಲ್ಲ ಹೈಟ ವೇಟು ಹ
ಹಾಲಾಕು ಫಿಸಿಕಲಿ ಫಿಟ್ ಇದ್ರಲ್ಲ ಮತ್ ಮಾಡ್ಕೋಬಹುದಿತ್ತಲ್ಲ ಅದೊಂದ ಸ್ವಲ್ಪ ಈಜೀ ಇರ್ತ ನೆಗೆಟಿವ್ ಮಾರ್ಕ್ಸ್ ರೀ ಇದಕ್ಕ ಪೊಲೀಸಿಗೆ
ಓದ್ಬೇಕಲ್ರಿ ಎಲ್ಲ. ಅಂದಾಜ್ ಮ್ಯಾಗ್ ಅಂದಾಜ್ ಮ್ಯಾಗ್ ಹಾಕ್ ಬರ್ತೀರಿ ನೀವು.
ಹಾ ಇದು ಸ್ವಲ್ಪ ಗೆಸ್ ಮ್ಯಾಗ ಮಾಡಿ ಹಾಕ್ಬೋದು ಬರ್ಬ್ ದ್ರಿ ಬಟ್ ಅದ ಹಂಗಲ್ಲ ರೀ ನೀವು ಯಾವ ತ ಪಕ್ಕ ಒನ್ ತರ್ಡ್ ಏನೋ ನೆಗೆಟಿವ್ ಅದರಿ ಅದು.
ನೆಗೆಟಿವ್.
ಹ್ಮ್ ರೀ. ನೀವ್ ಏನ್ ಫಸ್ಟ್ ಟೈಮ್ ಬರ್ದಿರಾ ಇದೇ ಫಸ್ಟ್ ಟೈಮ್ ರೀ ಇನ್ನ ಏನ ಇಲ್ಲಿ ತನ ಒಟ್ಟ ಹಾಕಿ ಇಲ್ಲ ಅನ್ನಂಗೈತೆ.
ಹಾಕೀನ್ರಿ ಒಂದ್ ಸರಿ ಎಕ್ಸಾಮ್ ಬರ್ದಿಲ್ಲ ಅಂದ್ರ ಬೇರೆ ಕಡೆ ಇತ್ತದು ಬೇರೆ ಕಡೆ
ಹಾ ಹೌದ್ರಿ.
ಫೀಸ್ ಇದ್ದಾಗ್ ಹಾಕಿದ್ದೆ ಎಕ್ಸಾಮ್ ಇಲ್ಲೇ ಬ್ಯಾರೆ ಕಡೆ ಇತ್ತು
ಹ್ಮ್ ಆಯ್ತ್ ಹೇಳ್ರಿ ನೋ ಈಗ್ ಮತ್ತೇನ ಅವಕಾಶ ಇತ್ ಮುಂದೆ ಹಾಕ್ರಿ ಈಗ ಯಾಕಂದ್ರ ಅಷ್ಟು ಇವ್ರ್ ಹೆಂಗ್ ಗೊತ್ತೇನ್ರಿ. ವಷ್ಟು ಒಮ್ಮಲ್ಗೆ ಕಾಲ್ಫರ್ ಮಾಡ್ತರಿ ಈ ಪೊಲೀಸ್ ಕರೀತಾರ ಟೀಚರ್ ಕರೀತಾರ. ಎಲ್ಲ ಒಮ್ಮಲಿ ಕರ್ದ್ರ ಯಾವ್ ಓದ್ಬೇಕು ಯಾವ್ದ್ ಬಿಡ್ಬೇಕು ಎಲ್ಲ ಕನ್ಫ್ಯೂಸ್ ಆಗಿ ಬಿಡ್ತಾವ್ರೀ ಅದು ಓದ್ಲೇ ಇದು ಓದ್ಲೇ ಅಂತ್
ಹಾ ಅದಕ್ಕಾಗಿ ನಮ್ದ್ ನಾವ್ ಏನಾದ್ ಓದಿದ್ರೆ ಓದಿರ್ತಿಲ್ಲ ಅಂದ್ರ ಬಿಟ್ಟಿರ್ತೀವಿ ಅಂತ ಇದ್ವನ್ರಿ ಮತ್ತ್.
ಹಾ ರೀ.
ಅದ್ಕೆ ರೀ ಇನ್ಫಾರ್ಮೇಶನ್ ಬಿಟ್ರೆ ಹೇಳ್ಬೇಕ್ ನೋಡ್ರಿ. ಕಂಪ್ಯೂಟರ್ದ್ರಿ ಯಾಕಂದ್ರ ನೋಡಂಬ್ರಿ ನಾವು ಇದ್ದೀವಿ ಕಂಪ್ಯೂಟರ್ ಸೈನ್ಸ್ ಇದ್ದೀವಿ.
ಏ ಆಗಿಲ್ರಿ ಆದ್ರ ಚಲೋದ ಈ ಗೆಸ್ಟ್ ನಾಗೇನ್ ಲೈಫ್ ಇಲ್ಲ ರೀ ಸುಮ್ನೆ ಯಾವ್ದೋ ಪರ್ವಂಜಾ. ಮಾಡ್ಕೊಂಡ್ ಹೋಗೋದ್ ಚಲೋ ರೀ.
ಇಲ್ಲ ಬಿಟ್ಟಾರಲ್ಲ ಅಂತ ಡಿಗ್ರಿ ಮ್ಯಾಗೆ ಬಿಟ್ರಲ್ಲ. ಅವಕೆ ಏಜ್ ಲಿಮಿಟ ಅದು ಇನ ಏನು ಬಿಟ್ಟಿಲ್ರ ಅದಕಿನ.
ಹಾ ಸಿ ಅಂಡ್ ಆರ್ ಹೂಲ್ ಬಿಡ್ತಿರ್ಬೇಕ್ ನೋಡಮ್ ತಡ್ರಿ ಅದಕ್ಕೂ ಇಷ್ಟಿಷ್ಟು ಮಾನದಂಡ. ತೆವೆಗ ಕೊಡ್ತಾರಲ್ರಿ.
ಹ್ಮ್.
ಅದ್ ಏನೇನ್ ಕ್ರೈಟೇರಿಯಾ ಕೇಳ್ತಾರ ನೋಡಿ ಮಾಡಿ ಹಾಕತಿರಿ ಅಂತ್ರಿ ನಿಮ್ದ ಡಿಗ್ರ ಮ್ಯಾಲಿದ್ರು ಆರಾಮಾಗಿ ಹಾಕ್ ಹಾಕ್ಬೋದ್ರಿ ಹ್ಮ್.
ಅಲ್ಲ ಫಸ್ಟ್ ಟೈ ಫಸ್ಟ್ ಟೈಮ್ ಅದಲ್ರಿ ಇದು ಬರೀ ಕಂಪ್ಯೂಟರ್ ರಿಲೇಟೆಡೇ ಕ್ವೆಷನ್ ಕೇಳ್ತಾರ ಏನ್ ಹೆಂಗ್ರೀ ಇದು.
ಇಲ್ರಿ ಕಂಪ್ಯೂಟರ್ ರಿಲೇಟೆಡ್ ನು ಇರ್ತದ ಕಡಕ್ನು ಜನರಲ್ ಪೇಪರ್ನು ಇರ್ ತಂತ್ ಹೇಳ್ತಾರೆ ಜಿ ಪಿ ಎಸ್ ಸಿ ಯರಿವೆಲ್ಲ ಹೆಂಗ. ಹಾ ಹಾ ಜಿ ಪಿ ಎಸ್ ಸಿ ಅವೆಲ್ಲ ಪೇಪರ್ಸ್ ಹೆಂಗಿರ್ತವ್ ಅವ್ನು ಹಂಗೆ ತ್ತು ಅಂತ ಹೇಳಕತ್ತ ರೀ ಹೂಂ ಯಾವ್ಯಕಿಲಕ ಒಟ್ಟ್ ನೆಗೆಟಿವ್ ಮಾರ್ಕ್ಸ್ ಇರ್ಬಾರ್ದ್ ಅಷ್ಟ್
ಹೌದ್ರಿ ನೆೆಗೆಟಿವ್ ಇಲ್ಲಾಂದ್ರ ಒಷ್ಟು ಟಚ್ ಮಾಡಿ ಹಾಕ್ ಬಂದಂಗ ಆಗ್ತದ್ರಿ. ಇವು ನೆಗೆಟಿವ್ ಮಾರ್ಕ್ಸ್ ಇತ್ತಂದ್ರೆನೇ ಯೋಚನೆ ಯಾವ್ದ್ ಹಾಕ್ಬೇಕು ಯಾವ್ದ್ ಬಿಡ್ಬೇಕು ಅಂತ ಏನು ಗೊತ್ತಾಗಲ್ಲ ರೀ.
ಹೌದ್ರಿ ಸರಿ ರೀ ಮೇಡಮ್ ರೀ. ಸ್ವಲ್ಪ ಹಸ್ತೀನ್ ತಡ್ರಿ ಹಾ.